ಆರ್ ನಿಮಿಷ್ ಮಾತಾಡ್ ನಿಮ್ಮೊರು
ಕಟ್ರನ್ ಹಂಗ ಹ ಮಾತಾಡಿ ಏನ್ ಸಪ್ಪೆ ನ್ ಮಾತಾ ಮಾತಾಡ ಇಡ್ತ ಹತನಲ್ಲ ಇಡ್ಕೊ ಹೇಳತ್ತೀನಿ ಏನಾದ್ರೂ ಆಗ್ಲಿ ನೀನ್ ಬೇಕತ್ ಮಾತಾಡ್ ಮ ಏನ್ ಆಗಲ್ಲ ಮಾತಾಡು
ಅವರು ಏತೆಲೆ
ಒಂದ್ ನಾಕ ಜನ ಐದು ಜನ ಆದ್ರರು ಒಂದು ರೂಮ್ಗೆ
ಇವ ಫೋನ್ ನೆ ಮಾತಾಡೋತಾನ ಇವತ್ ನಾ ಇದ್ರ ಇದ್ರಾಗ ಹ ಅ್ರ ಇದು ಅವ್ರರು ಹಚ್ಚದು ಹಚ್ಚದು ಕುಂದುದು ಕಟ್ಟಲ ಕಟ್ಟ ಹಂಗ್ಲೆ ಹಿಂಗ್ಲೆಗ ಹಂಗ್ಲೆ ಹಿಂಗ್ಲೆ ಅಂತ ಹೇಳು ಏ
ಹ ಆಜ ತುಮೆ ಅಿ ತರಹಖಾನಾ ಚಾೆ
ಚ್ಚ ಇಟ್ಟು ಬಿಡ್ತಿದವಲ್ಲ ಅಜ್ಜ ನಾಯ್ತ್ ನೋಡ ಹೋಗಬ ಕನೆಕ್ಟ್ ಆಗ ನ ಕನೆಕ್ಟ್ ಆಗೈತಿ ಮತ್ ನನ್ನ ಹುಡ್ಕಿ ಎಲ್ಲಿಐತಿಾಸ್ಪಿಟಲ್ ಅ
ಮವಾಡಿ ಮ
ಹ ಹ ಬಕುಲ್ ನ ್ರ
ತಾನ ಹ
ನಾನ್ ನೋಡಿಲ್ಲ ಅಡ್ರ ನಂದು ಈ ಕಡೆ ಓಪನ್ ಆಗಲ್ಲದುರ ನಿ ಹೋಗಿ ಈ ಬಂದು ನಾನ ಮತ್ತೆ ನೋಡ ನೀವು ಸರಿಯ ಕೆಳ್ಸಿಲ್ಲ ಮಾೆ ಬರ್ ಕತ ನೋಡಿನನೆ ಕೂತ ನೋಡಿನ ಸಾ ಬಂದ ಅಲ್ಲಿ ಹತ್ತ ಹತ್ತ ನ ಆಯಕಿ ಕುಂದರು ಕುಂದರ ಆಯ
ಹ್ಮ್ ನ ಸಷ ಬ ಸಗಿತ
ಅತ್ತೆ ಏನು ಹಾಕಲ್ಲ ಏನ ಪರತಿಲ್ಲ ಇಲ್ಲ ಏನು ಂತ ದೇವಳ ರತ ಕಸಮ ಆ ಯಾರ ವರ್ಷ ್ಟ ಮಾತಾಡು ಅ ತಲಾಟಿ ಅದು ಹ್ಮ ಕಿವ ಮ್ಯಾಗ ಐತಿ ಅದು ತಾಲೂಕಿ ಒಬ್ಬರದ ಹೇಳ ಹಾ ಹ್ಮ್ಮ ಹ ಹ್ಮಲ್ಲ ಹ್ಮ ಇಡ ವಿಲೇಜ್ ಅಕೌಂಜ ಅಸಿಸ್ಟೆಂಟ್ ಅಕೌಂಟ್ ಆಫೀ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಏನ ಬರ್ತ್ ಅದ್ಾವ ಸಕಂಡ್ಿಸಸ ಮುದ ಹಾಬೇಕು ೆ ಮೂ ಏನಐ ಡೇಟ್ ಆಫ್ ಬರ್ತ್ ಅಂತ ಕಗ ಹ್ ಕೆಿಟ ಮಾಂಸ ಎಲ್ಲ ಹಾಕಿದತ್್ಲೆ ಅದು ಇನ್ನಮ್ಮೆ ತಗೋಬಬೇಕ ಅನ್ನ ಒಂದೇ ಅದ ಏಳು ನ ಎಂಟ ಂ ಹೇ್ ನಮ್ಮ್ ಮಾವನ ಮಾತ್ ಕೇಳವಲ್ಲ ಲೈಮನ್ ಅವ್ನ್ ಮಾತ್ ಕೇಳ್ ಕೇಶ ನ ಕೆಪಿಟರ್ ನಮ್ ದೋಸ್ತ ಅಲ್ಲಿ ಮಂಗಳೂರ್ ಹಾಕ್ಲಿ ಆಗತ್ ಸಿಗುತ್ತ ಅಂತ ಹೇಳ್ದ ನಾವ ಒಂದ ಮಾತ್ ನಿಮಮ್ಮೊಂದ ನಮ್ಮ ಮಾ ನೌಕರಿ ಮಾಡ್ತ ಅಂತ ನಿಂದೆನ್ ಕೇತೆ ಅಂತ ಹೋಗಿ ಹೇಳಿ ಈ ೋ ಚೆ ನಿಮ್ಮ್ಂತು ನಿಮ್ಮ್ಂತ ಿನಗ ಸೋಳೆ ಮಗ ನಾನನ್ ಮಾತ್ ಕೇಳ್ದ ಇಟ್ಟತ್ತ ನಕ್ರರಿ ಮಾಡ್ತ ರಂಡಿ ಮಗನ ಇ ಯ ನ ಕ್ಲಾಸ್ ಅವರೆೇ ಐತ ಅಲ್ಲ ಜಿಮ್ ಟು ಜಮ್ ಸಿಕ್ಸ್
ಏ ಟ್ ಕೇಳ ತ ಳ ಮತ್ತ ನೋಡ
ಏನು ನನ್ ಏನು
ಪೂಜ್ಯ
ಇ ಒಂದು ಸ್ಲೋಗಾ
ಹಂಗ ನಿಮ ಜಂಗ
ಇಲ್ಲ ಯಾವಾಗೂ ಹಾಕ್ನಿ ನೋಡಿತ್ತು ದ್ರ ಬರ್ತಡೆ ಇರ್ಲಿ ಬರ್ತಡೆ ಮುಂಜಲಿೆ ಹಾಕದು ಬ ಇದು ಒಂದು ಏ ನಮ್ ದೋಸ್ ಈಗ ನಾ್ ಸಿ ಕಸ್ ನಸ್ತ
ನನಗ ನಿನ್ನೆ ಮ ಏನ ನ್ರು ತೋಸ್ತದ ಆತತನ ಒಂದು ನಿಶಿತ್ ಅಂತ ಹ ಹಾಕಿದ್ರ ಅವೇನ್ ನೋಡಲ್ಲ ನನ್ಗ ನಿನ್ಯಾರ ಒಂದಳ ಎರಡ ಎತವ್ರರಿ ಏನೋ ಹೋಗಿದ್ದಿಲ್ಲವು ಇಪ್ಪತ್ತತ್ ಇಪ್ಪತ್ತ ಆಾಸಿನಾಗಿದ್ದು ಮುಂಜೆಾದ್ರ ಇವರಿಬ್ರು ಹಾಕಕ್ಬ ಬಿಟ್ಟೆ ನಾ ಕಂಡ್ಬಿಟ್ಟು ಒಮ್ಮೆ ಎಷ್ಟು ಬಾಳ ಅಲ್ಲಿೇವುವು ಅಂತ ನಾ ನನ್ ಬಿಿಡ್ದ ಅವ ಈಗ ಮತ್ ರೊನಾಲ್ಡೋನ ಡಿಲ್ ಮಾಡಿದೆ ಅಡು ನಂದೇ ನೋಡನ್ ಸು ಎ ರೀಟರ್ ಬ ಸರಿ ಎಂತ ಮಾಡೆ ಆಸದ
ಚೂ ಅದು ಅದು ಎಸ್ ಯೂ ಡಬಲ್ ಆ ಇಡ್ಬೇಕಯ್ತಂತ ಸು ಹದು ಶಬ ಪರ್ಣ ದ ಪವ ಮು ಇವ ಕಾರ್ಯ ಡೋಡ ಮ ಯ್ರೆ ಯ
ಹ
ಮಧ್ಯಾಹ್ನಾರೆ
ಈ ಉಬರಿಚ ತೊ ಒಂದುಪರ
ಬಾಳ ಬಿಟ್ಟ ಅ ನಂ ಕ್ಲಿಯರ್ಡಸ್ ಈಗ ಗೂಲ್ ಇದು ಗೂಗಲ್ ಫೋಟೋ ಸ್ಟೋರೇಜ್ ಎಂಬತ್ ಪರ್ಸೆಂಟೇಜ್ ಫುಲ್ ಆಗತ್ತು
ಹಾ ದಟ್ಟ ಕೋಳ ಪ್ಲಾನ್ ಕೊಡಿಯ ಒಂದುಸು
ಈ ಟೋಟಲ್ ಎಷ್ಟ ಅಂತ್ದು ಟೋಟಲ್ ನೂರ ಇಪ್ಪೆಂಟ್ ಆದಾಗ ಇಷ್ಟು ಪರ್ಸೆಂಟ್ ಅಂತ ಇದಕ್ ಇತ್ತೆ ಗೂಗಲ್ ಇರ್ತ ಹೌದಿಲ್ಲ ಗೂಗಲ್ ಗೆ ಸಪ್ರೇಟ್ ಇರುತ್ತ ಅದ್ರಾಗಿೊಳ್ಳಲ್ಲ ಗೂಗಲ್ ಅಕೌಂಟ್ಲ್ಲಿ ಸೋರ್ ಅದ ಬೇರೆ
ಹ್ಮ
ಗೋ ಬಟ್ಟು ಸೊಪರ್ಲಿ ಗೋ ಬಟ್ಟು ನಿ ನೀ ಹ್ಮ್ ಸಿಗ್ನಲ್ಲಿ ಗೊತ್ತಾಗಲದಕ್ಕೆ ಬರ ಟಾರ್ಗೆಟ್
ಹ
ಫೋನ್ ಆಯ್ತ ಹ ಆಯ್ತಾಳೋ ಫೋನ್ ಹೋಗೇತ ಅಕ
ಹ ಯಾಕ ನೀನು ಮುಂದ ನಾನ ಹಿಂದ ಇಸತಿ ಹ ಹೈ ಹೈ..
ಮಾಡಬೋದು.... ಅದು ಏನಸಪ್ಪ್ ಜಾಸ್ತಿ ಸ್ತಿ ಮಾಡಕ್ ಬರಲ್ಲನ ಅದ ನನಗ್ ಗೊತ್ತಿದ ಈವಾಗ್ ನೋಡ ಬಾಳ ಪೋಟೋ ಅದವ್ವ ಬಿಡ್ ನಿಮ್ಮವ್ವಒ ಐ್ ಸಾವಿರ ಪೋಟೋ ಹಂಗಲ್ಲೆ ಇಲ್ಲಿಯಲ್ಲರ್ ಈರಬೇಕ ಅಲ್ಲದನೆಲ್ಲದ ಇರ್ಬೇಕಲ್ಲದ ಇ ಡಿಲಿಟ್ ಮಾಡದಿಲ್ಲ ಆಪ್ಷನ್.. ಹಾ....
ಕ ಹ
ಈಗ ಹನ್ಯಾಯಡ್ ಪಾಯಿಂಟ್ ಒಂದ ಜಿ ಬಿ ಈಗ ದಿ ಪೋಟೋಸ್ ಹನ್ನೆರಡು ಜಿ ಬಿ ಜಿಮೆಲ್ ನಲ್ವತ್ ಒಂದ ಜಿ ಬಿ ಡ್ರೈವ್ ನ ಮೂವತ್ತಾರು ಜಿಮೆಲ್ ಆಗ ವೇಸ್ಟ್ ಇರ್ತಾವ ನೋಡ..... ಡಿಿ ಬ್ಲಾಕ್ ಹೋಗಿಬೇಕ್ಲೇ ಅವ್ನ್ ಹೆಂಗ ಹೋಗಿಬೇಕ ಗೊತ್ತಅಗ್ವಲದ ಮಾನ್ಯ ಇವ ಹೋಗಿದಲೆ ಇವಕುರ್ನ ಏನ್ಮಾಡಿದ ಮಾಡ್ದ ಇಲ್ಯದವಲ್ಲ ಪೋಟಿಪೈವ ಇವೆಲ್ಲಾ ಪ್ರಮೋಷನ್ ಬರ್ತಾವಲ್ಲ ಇವು ಯಾವವು ಬರ್ಬಾರ್ದ ಇವು... ಹ ಮತ್ತ ಇ ಸ್ಫಾರಟಿಫೈದ ಒಂದು ನೆಕ್ಸ್ಟ್ ಟೀಮ್ಸ್ ಚಾಪರ್ ಒಂದು ಒಟ್ಟ ಬರ್ಬಾರ್ದ ಇವು..
ದು ಹಲ ಇದ.........
ಇಲ್ಲಟ
ಮಣ್ಣ್ಯ ನಾನು ಎಲ್ಲಾ ತಗದಬಿಟ್ಟೇನ ಅವನ್ನ್
ಎಲ್ಲ ಯಾಪ್ ಒಳಗ ಬರ್ತವ ಮ
ಬರ ಹೋಗನ್ ಬರ ಸರಿಯಾತ್
ಶುರುತಷ ಸೌಂಡ್ ಕೇಳಿದ ಆದಂಗ ಆರಾಮ ಆಗೆತ್ತಿ
ಇಗ..
ಲೆ ಹೋಗೋನಹ್ ಬರ್ಲಿ ಲ್ಲೆ ಅಜ್ಜ್ಯ ಊಟ ಗಿಟಾ ಮಾಡ ಹೋಗೋಣ ಬಾ ನೋಡನ ಬರೀ ಕೆಲ್ಗ್ ಕ್ಲೆಗ್ ಹೋಗೆತಿ ಏ ಅದ ಅಲ್ಲೇ ಮಾತಢತ್ತ ಬರೀ ನಾಳೆ ಕಟ್ ಆಗುತ್ತ್ ಎ ಡಿಪಿ ಇಪತ ಮೂರ್ ಎನ್ ಬಾ ಲ್ಲೆ ಪೀಡೀ..... ಪೀಡಿ..
ಹ ಅದೇ ನ ಹ್ಮ
ಇೋ ್ರ ಆ ತ ಸ್ಕುಳ ಮಗ ಹ ಜಯಾನಥ ಸಾಗರ ಯುನರ್ಸಟಿಕ್ಕ್ಷಸ ಯುನಿವರ್ಸಿಟ ಎಸ್ಪು ಯುನಿವರ್ಸಿ
ಯುನಿವರ್ಸಿಟಿ
ಉನ್ಲೆ ಹ ಈ ಎಲ್ ಪಿ ಯೂನಿವರ್ಸಿಟಿಯರಂತ್ರು ಬೇಸರ್ಯಗ್ಬಿಟ್ಟರ್ ನನಗೆ
ೆ ಹೌೌ ಬ
ಹ್ಮ
ನಿನ್ನೆ...... ನಮ್ ಅವ್ವ ನಬತ್ತು ಈ ಬ ತ ಕನ್ ಅಮ ಅ ಉಷ್ಣ
ಆವದುನ
ಹ್ಮ ಇಲ್ಲ ನೋ ನಸ ಹ ಆಸ ಹ
ಹಾ
ರೋಗುನಾಥ ಸಡ ಹ ಕಲ್ಲ ಕೇಳತ್ತ
ಹಾ ಈ ಕೇಳತ್ ಈಗ
ಕಟತ ನ
ಹಾ
ಇ ಬ ಬ ಮಕ್ಸಿಮಮ ಮನ್ನಡ್ಸ ಕಂಡ ಹಲ್ಲ ಅದೇ ಏನ್ ಕಾರ